ಅರಾಮಾವ ಹು ನೀವ್ ಆರಾಮ ಹು ನಿನ್ ಕವಿತಾನ.
ನಾನ-
ನೀನಾ ಹು ಹು. ಏನ್ ಮಾಡಾಕತ್ತೀರೆವ್ವ ಏನ್ -
ಮಳೆನೂ ಇಲ್ಲ ಹ ಸಂಜಿಕೆ ಮಾಡ್ಬೇಕು.
ಹ್ಮ್ ಹ್ಮ್ ಎಲ್ಲಿಗೆಲ್ಲ ಮನ್ಯಾಗ ಇದ್ದೀವಿ ನೋಡ್.
ಮನ್ಯಾಗ ನಾನು ನಾವ ಎಲ್ಲಿಗಿ ಇಲ್ಲ ಹೊಲ್ದಕ್ ಹೋಗಿದ್ನೇ ಹೊಲ್ದಕ್ ಹೋಗೋದು ಮನಿಗಿ ಬರೋದು
ಏನ್ ದಗದ ಮಳೆ ಇದ್ರ ಎಲ್ಲಾ ದಗ್ದ ಮಾಡಿನೇ ಇಲ್ಲ ಏನಿಲ್ಲ
ಹ್ಮ್
ಹತ್ತಿ ಹಾಕಿವಿ ಒಟು ಒನಗ್ಯಾದ
ಹ್ಮ್
ಏನ ಮಳಿ ಆದ್ರ ಎಲ್ಲಾ ಕೆಲ್ಸ
ಹೌದವ
ಮಳಿನೇ ಇಲ್ಲ
ಇನ ಇಲ್ಲ ಏನ್ ಮಾಡ ನಾವೆಲ್ಲವರ ಇಲ್ಲ ಮಳಿ ಈಗ
ಏನೇ ಏನ್ ಹಾಕಿರ ಹೊಲಕ
ನಾವ್ ಹತ್ತಿನೇ ಹಾಕಿವಿ ನೋಡ ನಾವು ಮಳೆ ಎಲ್ಲ ಏನಿಲ್ಲ ನಿಮ್ಮವನ ಪಾಡದವ ನಮ್ಮ್ಂತ್ರ ಏನಿಲ್ಲ
ಎ ನಮ್ಮದ ಇವತ್ತು ಹೋಗಿನಿ ಏನೇನ್ ಏನೇನ ಇಲ್ಲಾ ಗಾಬರ ಶಾಡಿ ಇದಾಗದೆ
ಹ್ಮ್ ಗೊಬ್ಬರ ಹಾಕಿರಿ ಅದ ಹೆಂಗದನವ
ಗೊಬ್ಬರ ಹಾಕಿದ್ದುನು ಹೋಗೆ ಇಲ್ಲ ಹೊಲಕ್ಕ ಗೊಬ್ರ ಏನ್ ತಗೊಂತದ ಮಳೆ ಆದ್ರ ತಗೊತದ ಮಳೆನೇ ಇಲ್ಲ ಏನ್ ತೊಗೋತದ ಹ್ಮ್ ಇವನೇ ಬಡ ಬಡ ಕುಣದಾನ ಬ್ಯಾಡ ಅಂದೆ ನಾನು
ಹ್ಮ್ ಮಳೆ ಬಂದು ವಜ್ಜಿ ನೆಲ ತಂಪು ಆದಿಂದ ಹಾಕಿದಾರ ನಡೀತಿತ್ತು
ಹ್ಮ್ ಮಳಿ ಆಲ್ಲಾರದ ಆಕೇರಿ ಕುಂತು ಕುಜಿತಿದ್ದಿ ನೋಡ್
ಹು
ಏನ್ ಮಾಡ್ಬೇಕ ಏ ಎಲ್ಲಿಗಿ ನಾಳೆ ಎಲ್ಲಿಗೊಗ್ತೀವಿ
ಎಲ್ಲಿಗಿ ಇಲ್ಲ ನೀವ್ ಎಲ್ಲಿಗಿ ಹೋಗ್ಬೇಕು
ನಾನು ಹೊಲಕ್ಕನ ಹೋಗ್ಬೇಕು ಏನ್
ನಾವ್ ಹೊಲ್ಕ್ ಹೋಗ್ಬೇಕ್ ನೋಡು ಹೊಲ್ಕ ಹೋಗ್ಬೇಕು
ಹೊಲಕ ಹೋಗೋದು ಮನಿಗಿ ಬರದು
ಹ್ಮ್ ನಾವ ಹೊಲಕ್ಕ ಹೋಗದು ಮನಿಗಿ ಬರದ ದಗದನೆ
ಓಸು ಬೀಜಾರ ಉರ್ಕೆ ಓಸು ಬೀಜಾರ ಊರಿದಿ ಏನ
ಎಲ್ಲೇ ಉರಿವಿವೇ ಯಾನ್ ನಾಟಿಲ್ಲ ಊರಿವಿ ಎದಕಬಂತು ಒಣಮಣ್ಣಗ ಇಟ್ಟಿವಿ ಒಂದೊಂದು ನಾಟ್ಯವ ಒಂದೊಂದು ನಾಟಿಲ್ಲ ತಟಗೂ ತಗಿಬೇಕ ಹೋಗ್ಬೇಕ್ ಅಂದೆ ನಾನೇ ಹೋಗಲಿಲ್ಲ ಯಾಕ ತಲಿನಿಂದ ಎದ್ದದ ನಿನ್ನೆ ಸುಂಟು ನಿನ್ನೆನೇ ಹೊಡದದ ತಲಿ ಇವತ್ತನು ಇಟತನ ತಲಿ ಹೊಡಿ ಹೊಡಿ ಹೊಡದದ
ಧವಾಖಾನೆ ಅನ ತೋರರ್ಸ್ಕೋಬೇಕಿಲ್ಲ
ಬರೆ ಎಲ್ಲಿ ಮತ್ತ ಎರಡ ಮೂರ್ ಸಾವಿರ ರೂಪಾಯಿ ಹೋತದದ ಧವಾಖಾನೆ ಹೋದ್ರ ಅಂತ ಸುಮ್ ಕುಂತ ಬಿಟ್ಟಿನಿ
ಏ ಮತ್ತಿಟ ಹೆಚ್ಚ ಆತದ ನಿನ ಅದರಾಗ ಗಾಳಿ ಹು ಅತ ಹೊಲಕ ಹೋದಾಗೆಲ್ಲ ಗಾಳಿ ಗನ ಹೊಡಿತದ
ಹೊಲಕ್ಕ ಹೋಗಿಲ್ಲ ಮನ್ಯಾಗ ಕುಂತೀನಿ ಮಧ್ಯಾಹ್ನಲಾಶಿ ನುಸ್ತದ ಹನ್ನೆಡರ ಒಂದ್ರರ ಲಾಶಿ
ಏ ವಪ್ಪಾರಿ ಓಡದ್ರ ಎಡರಲೇ
ಇಲ್ಲ ಇಲ್ಲ ಅದ ಒಪ್ಪಾರಿಲ್ಲ ಅದು ಅಳ್ಳತ್ತಿನೇ ಹೊಡಿತಯಿತಿ ಅಳ್ಳತ್ತಿ ಹೊಡತಯಿತಿ ತಲಿತಲಿನೇ ತಲಿ ಎಷ್ಟು ಕೂದಲ ಅದ ಅಟ್ಟ ಮಟ್ಟ ಹೊಡಿತದ ಹಳ್ಳತಿ ಹೊಡಿತದ ಕಪ್ಪ ಕಪ್ಪ ಅಂತ ಅಡ.. ಅಕ್ಕನಾರ ದೊಡ್ಡನರಗಳು ಮತ್ತ ಏನ.. ಗುಳಗಿ ಅದು ನುಂಗಿ ಈ ಮತ್ ಇದರ ಲೆಸಿ... ಕಡಿಮೆ ಆತದ ಬರ ಬರ್ತ ಹ್ಮ್.
ಆ ದಾಳಿ ಒಡ್ಲಿ..
ಏನದೈದೆ ಗೊತಿಲ ಟರ್ಸ್ನಡು ಎನ್ ಮಾಡ್ಬೇಕು. ಬೆಂಕಿ ಅಚ್ಚಳಿ
ಹಂಗೆ ಆತದ ಇ ಸುಮ್ಮ ಕಡೆ ದೊಡ್ಕ ಸ್ಕ್ಯಾನಿಂಗ್ ಮಾಡ್ಸು.
ಯಏ ಎಲ್ಲಾ ದೊಡ್ಸ್ಕನಿ ಮಾಡಸಂದ ನೀ ನ್ಗ ಅದು ಏನ್ ವಾತನೇ ಅದ ಏನ್ ಅದ.
ಹಂಗಾದ್ರರು..
ಏನ ಇಿಲ್ಲತ್ತ್ರ ನಾನು ತಲಿ ಹೊಡತದ್ ಬ್ರಿ ಏನ್ ಹಟ್ಟ್ಯದ ತಲಯಗನಂಗ ಆಗಿತ್ತಲ್ಲಾ.
ಹ್ಮ್.
ಹೊರ್ದಗ್ ಬಂದಿ ಏನು ಬಂದಿಲ್ಲ ತಲ್ಯಾಗ್ ಏನಿಲ್ಲ.
ಹೌದವಾ ವಾತನ ಸೇರಿದಾನ ಏನು.
ಹ್ಮ್ ವಾತಾನ ಏನ್ಂತಿನ ನೋಡು.
ಹ್ಮ್.
ಏನ್ ಮಾಡ್ಬೇಕನ ಎನ್ ಆರಾಮ್ ಅದಾರಲ್ಲ ಎಲ್ಲಾರು.
ಹೂ ಆರಾಮದಾರವ ಎಲ್ಲಾರೂ ನಿಮ್ಮ ಮುಂದೀ ಆರಾಮ ಅದಾರ. ಹ ನನ್ ಫೋನಿಗೆ ಫೋನ್ ಬರಗತ್ತನ್ ನೋಡು.
ಹೌದು ಯಾಕ ಇರಲಕ ತಗ ಹಂಗಾರ ಆರಾಮ್ದಾರಲ ಎಲ್ಲರು
ಹ್ಮ ಆರಾಮದಾರವ ಎಲ್ಲರೂ. ಅವರು ಅರಾಮದಾರ ರೂಪ ಅವರು.
ಹ್ಮ್ ಆರಾಮ ಅದರ ನೋಡು ಅವರು.
ಹ್ಮ್ ಹ್ಮ್. ಸಂಜಿಕೆ ಮಾಡನೆ ಮಾಡಿದಿ ಏನ್ ಮಾಡೋದು ಏನ್ ಉಣದು ಏನ್ ಮಾಡೋದು ಮಳಿ ಬೆಳಿ ಆದ್ರ ಉಣಕ ಮಾಡಕ ಉಮ್ಮೆಸ.
ಹ್ಮ್ ಹೆಂಗಾದರು ಉನ್ನ ಬೇಕ್ ನನ್ ಉಪಸ್ ಇರಕತದ ಏನು. ಇ ನಾವು ಮತ್ತೆಟ್ಟುಗ ಹೆಚ್ಚು ಹೋಟವ.
ನಾಕ ರೋಟ್ಟಿ ಉಣ್ಣದ ಎರಡು ರೊಟ್ಟಿ ಉಂಡ ಕುಂದ್ರಂಗತದ.
ಹ್ಮ್ ಇನ್ನು ಒಮ್ಮೇಶಿಗೆ ಕೂಳಕಡಿಮಿ ಚಿಂತೆ ಮಾಡಿದ್ರೆ ಮತ್ತಟ ಕೂಳ ಕೀತತ್ತಾದ
ಈಗ ಮತ್ ಆಷಾಡ ದಿನದಾಗ ಹಾಕಿದಾಗೆ ಹೊಟ್ಟಿದ್ ಈಗ ಕಿತ್ತದಲ್ಲ.
ಹೂ ಎಲ್ಲ ಇವಗೆ. ಹ್ಮ್ ಹೂ ದೇವರಹಿಪ್ಪರಿ ಎಲ್ಲೆರ ಹೋಗಿದ್ದೇನವ ಸಿದ್ರಾಮಯ್ಯ ಬಸ್ಸು ಫ್ರೀ ಮಾಡಡಿಂದ ಹೋಗಿದ್ದೇ ಇಲ್ಲ
ಹಾ ಹೋಗಿ ಬಂದೆ ಸಿದ್ದರಾಮಯ್ಯನ್ ಪುಣ್ಯ ಲಿಂದ.
ಏನ ಬಸ್ಗೆ ಹೋಗಿದ್ರೆ ಏನ ಇದಕ್ಕ ಹೋಗಿದ್ರೆ.
ಯ ಗಾಡಿ ಮುಗಸಾಕ್ ಬೇಕಿಲ್ರ ರೋಕ್ಕ.. ಬಸ್ಗೆ ಹ್ಮ್ ಬಸ್ಗೆ ಹೋಗಿದ್ನಿ..
ಹ್ಮ.
ಒಟ್ಟಿ ಬದಕದ್ರಗ ರಗಡ ಆತದ ಬ ಗಾಡಿಯಲ್ಲಿ ಮುಗಸನ. ಹೋಗಮ್ಮ ಬಸ್ಸಿಗೆ ಹೋಗಿದ್ನಿ.
ಹ್ಮ್.
ಹ್ಮ್.
ಯಾವ ಯಾವ ದಿವವಸ್ಥಾನ ನೋಡ್ಕೊಂಬ ಬಂದ್ರ ನವ್.
ಏ ಪರಮಾನಂದ್ಗೆ ಹೋಗಿದ್ದೀವಿ.
ಗಾಡೆ ಗದ್ದೆಮ್ಮಗೆ ಹೋಗಿದ್ದೀವಿ.
ಹ್ಮ್ ಅಮಾಶಿ ಎರಡು ಮುಗಸಕೊಂಡ ಬಂದಿನು.
ಹ್ಮ ಎರಡು ದೇವ್ರು ಮುಗಸಕೊಂಡ ಬಂದನಿ.
ಹ್ಮ ಮದಲ್ ಈ ಕಡೆ ಹೋಗಿ ಹಿಂದೆಗಡೆ.
ಮದಲ ಗಡ್ಡಿ ಗದ್ದೆಮ್ಮಗ ಹೋದನ್ಯ.
ಹ್ಮ್ ಹ್ಮ್.
ಸೀದಾ ಅದ ಬಸ್ ಅದು.
ಹ್ಮ.
ಈಗ ಮತ್ ಪರಮಾನಂದ ಗ ಹೋಗಿ ಹಿಂಗ. ಏ ಇದ್ರ ಮಲಿಂದ ದ್ಯಾಪುರ್. ಕ್ರಾಶಿಗೆ ಹೋಗಿ ಹಿಂಗ ಹೂ ಮತ್ತ. ಏ ಇದು ತಿಂತನಿ ಮೌನೇಶ ಬಲೇ ಹಾಯ್ದು. ಆ ಗುಡಗುಂಟಿ ಮೇಲೆ ಹಾದು ಲಿಂಗ್ಸುರ್ ಗೆ ಹೋಗಿ ಲಿಂಗ್ಸು. ಲಿಂಗ್ಸುರ್ ನಿಂದ ಮತ್ ಹೊಳ್ಳಿ ಬರ್ಬೇಕಕದ ಕಂಂಡಾಪೆಟ್ಟಿ ದೂರ್ ಆತದ. ಅದಕ್ಕ ಮತ್ತ ಎಲ್ಲಿ ಅಂತಗೆ ಮೊದಲ. ನಾಣಪುರ್ ಕೋತದ ಅದ ಬಸ್ ಮುಂಜೆಲ್ಲ ಏಳುಕ. ಕ ಅಲಿಗ. ಫಸ್ಟ್ ಗಿ ಹೋಗಿ ಮತ್ತೆ ಜೀಪ. ಜೀಪಿಗೆ ವಾಜ್ಞ ಅಲ್ಲಿಂದ.
ಹ ಹಾ
ಹೋಗಿ ಮತ್ಯಾ ಅನ್ನಂದಾನ. ಎಲ್ಲಿ ಹೊತ್ತಕ್ ಹೋಗಿ ಪಾಳ್ಯಕ್ ನಿಂತೀನಿ ಹನ್ನೆಡಕ್ ಪಾಳ್ಯ ಬಂದದ. ಹನ್ನೆರಡರಲ್ಲಿಂದ ಮತ್ತೆ ಬೋಸ್. ಈ ಕಾಂಡಪಟ್ಟಿಗದಲ ಅವ ದೇವಸ್ಥಾನ ನಿನ್ನೆ.
ಹ್ಮ
ಹ್ಮ್. ಅದ್ರಾಗ ನಿನ್ನ ಮಂಗಳವಾರ ಅಮಾಸಿ.
ಹ್ಮ್ ಮಂಗಳವಾರಕ ನಾರ ಅಲ್ಲ ಕಂಡಪಟ್ಟಿ ಮಂದಿ ಬಂದಾರ.
ಕಂಡಪಟ್ಟಿ ಮಂದಿ ಬಂದಾರ ನೋಡ ಜಗ್ಗೆ ಮಂದಿ. ಅದ್ಕ ಮ ನೀ ನೀವ ಒಂದಿದ್ರಿ ಬರ್ತಾಳ ಅಂತ ಮಾಡಿದ್ದೇನ್ಯ.
ಇಲ್ಲ ನಾವವು. ಎಲ್ಲಿ ದಿಲ್ಲೇ ಪರಮಾನಂದ ಹೋಗ್ಬೇಕಂದಿವವಿ ಮನ್ೇನು ಹೋಗಿದ್ದಿವವಿ ಶ್ರಾಮಕ್ ತಳವ ಯವತ್. ತೇಲಿವಡ್ಯಕುಂತ್ತದ ಯವ ಇವತ್ತು ವಸತಿ ಆದ ಅದಕ್ಕೆ ಮತ್ತೆ ನಿನ್ನ ನೌಷ್ಯದ. ಇವತ್ತು ನೌಷಧಿ ನೋಡ ಹಂಗೆ ನೀನ್ ಮೊನ್ನೆ ಹೋಗಿನಿ ಅದಕ್ಕಾ ಹಿಡ ಬುಡು ಅಂದ್ಯ. ಇವತ್ತುನ್ನು ಮಧ್ಯಾಹ್ ಲೇಶಂದ ತೇಲಿ ವಡಿ ವಡಿ ಒಡದದ. ನಿಂಬೆಕಾಯಿ ಕೊಬ್ಬರಿ ಎಣ್ಣಿ ಉಣಗ ಸೆಂಧೆ ತೇಲಿಗ ಮತ್ತ ಹಿಂದೆ ಕಡಕ್. ಬಿಸಿನೀರ ಕಾಲಟಂಗ ಕೂತಿದ್ನಿ ಅಕಡೆಮ್ಮ. ಇಟ್ಟಂಗ ಕುಂದ್ರಂದ ಪ್ರಶಾಂತ ಅಂತ ಕುೂಂತೀಿನಿ ಈಗ ಕಡಿಮೆ ಅದಂಗ ಆಗ್ಯಾದ.
ನೀರಗ ಕಾಲಿಟ್ರಾ ಕಮ್ಮತದಾನ.
ಏ ಕೈ ಮೇ ಇದು ತೇಲಿನೂಸದ ಇದು ಎಲ್ಲ ಕಡಿಮೆ ಆತದ ಅಂತ ಹೇಳುತ್ತಾರ. ಸ್ವಲ್ಪ ಸುಡ ಸುಡ ನೀರಗ ಕಾಲ ಇಟ್ಕಂದು ಕುಂತ್ರು ಕಾಲ ಕಿಂಗ. ಪಾದ ತೊಯ್ದು ಮ್ಯಾಲ ಬರ ಅಷ್ಟ ಬಕಿಟ್ ದಾಗ ನೀರು ಆಕೆಂದು. ಜಗಳ ಇಡ್ತಾನ ಒಂದು ಅರ್ಧ ತಾಸ.
ಹ್ ಅದ್ಕ್ ಈರಮ್ಮಕ್ಕಾಗ ನೀವು ಮತ್ತೆ ಇಲ್ಲಿ ಕೊಳಕ್ ಕೋತವಿ ಅಂದ್ರ ನ ಹೋಗ್ಯಾರಂತ ಮಾಡಿದ್ ನಾನ್
ಏನ್ ಕೊಳಕಣ ಹೋಗಿಲ್ಲಾ ಪರಮ ಹೋಗಮ್ಮನ ತನ್ ಬಂದಿದ್ಲು ಇವ ಮತ್ತ ಇಲ್ ಬಿಡ ಮತ್ ಮುಂದುವಾರು ಹೊದ್ರಐತ ಬಿಡ ಅಕಾಡ ಬೀಟ್ ಮುಂದ ಪಂಡಪನಳ ಜಾತ್ರೆನೇ ಬಂದದ
ಹುಂ
ಅದೇ ಮತ್ ಪರ್ಮಾನಂದ ಗೌಡ ಹೋಗಿದ್ನ ಹೊಡ್ಕಮ್ಮ ಬಂದಾನ ಶಂಕ್ರ ಗೌಡ
ಹುಂ ಹುಂ
ಮಾರ್ಕಮ್ಮಗಿ ಎರಡು ಪ ಪರಮಾನಂದ ಎರಡು ತಮ್ಮ ತಮ್ಮದೊಂದು ನಮದೊಂದು ಹೊಡ್ಕೊಂಬಂದ ಸಂಜಿ ಕಡೆ ಹೋಗಿ ಓತ ನದ್ದಿತಿದ್ನಲ್ಲಾ
ಹುಂ ಹುಂ
ಎಲ್ಲಿನ ನೋತೈತಿ ಓತಿಯ ಅಲ್ ಬಿಡ ಅನ್ ಕೆಸಿಂದ ಬಿಟ್ಟೆ ನಾನು ಮತ್ತ ಕೊಟ್ರ ಕೊಡ ಓತ ನೋಡಂಗೆ ಅಯ್ ಬಿಡು ಅ ಕಡೆ ಅಂತ ಬಿಟ್ಟ ಬಿಡ ಅಂತ ಸುಮ್ಮನಾದೆ ಮಾಡ ಹೋಲಿಕನ ಏನ್ ಕಾಯಿ ರೊಕ್ಕ ಕೊಟ್ರ ಮುಟ್ಟೆ ಮುಟ್ಟತದ ಈಕನ್ ಕಾಯಿ ಕೊಡ್ಬೇಕಿಲ್ಲ.
ನಾನು ಲಕ್ಷ್ಮೀಬಾಯಿ ಹೋದಳ ಆಕಿನ್ ಕೈಯಾಗ ಕೊಡ್ಬೇಕಂತಂದೆ ಲಕ್ಷ್ಮಿಬಾಯಿ ಆಕಿ ಜೈಸೀರ್ಯಾಕ್ಕ ಪರ್ಸು ಹೊದ್ರ ಅಸ್ ಮಂದಿ ಹೊದ್ರ ದೊಡ್ಡ ಲಕ್ಷ್ಮಿಬಾಯಿ
ಹಾ ಅನ್ನು ಹೋಂಟಾ ಎನ್ ಪರ್ಸು ನು
ಹುಂ ಪರ್ಸುನು ಹೋದಲಾ ಕಾಯಿ ಕೊಡ್ಲನೆಪ್ಪಂದೆ ಇಲ್ಲಿ ದೊಡ್ಡವಾ ನಾವ ಆವಾಲಿ ಹೋಗುದಿಲನ್ನ ಅಂದಾ
ಹುಂ
ಯಾವಲ್ಗೂ ಹೋತ್ರಿಯಪ್ಪ ಅಂದನೀ ಯಾವ ಅಂದ ಅವ ಇದ್ ಮಾಡಕತಿದನ್ ಬಾಂಬ್ ಗುಡ್ಡ ಅಂತ ಅಂತಂದನ
ಹುಂ
ಅಯ ಅಲ್ಯ ಯಾವ ದೇವ್ರ ಅಂತ ಅವ ಇದ್ರ ಇದ್ ಮಾಡಿ ಮಾತಾಡ ಮಾತಾಡ್ ಬಿಡ ಕಳಿಗಳದಲ್ಲಿ ಉದ್ಯೋಗ್ರ ಹೆಸ್ತಾರ ಅಂತ ಕೇಳಿ ಹುಂ ಯಾಕ ಇರ್ಲ್ಲಕ ಬಿಡ ಅಪ್ಪ ನಾವು ಓತನೆ ನಿಮ್ಗೆ ಯಾಕ ತೊಂದ್ರಿ ಮಂತ ಕೆರಿ ಮತ್ ಹೋದನೆ ನಾನು ಹೋಗಿ ಹೋಳ್ಳಿ ಮುಂದ ಮತ್ ಹುಣಸಿಗ ಬಂದ ಮತ್ತು ಹೊದಿ ಅಕ್ಕಾಡಿ ಪರಮಾನಂದಗ
ಹುಂ ಹುಂ ಅವಾಗ ತೋರ್ಸಕತ್ ಪಾರನು ಪರ್ಸೋಗ ಎಲ್ಲಿ ಅನಾ ಅಂತ ದೇವ್ರರು ಪವರನ್ ಕಾಡಿಕೆ ಅಂತಾ
ಏನ್ ಮಾಡನ ಉಡಿ ತುಂಬಿ ಬರ್ತೀವಿ ಅಂತ ಅನ್ನಾ ಕತಿದ್ರು
ಯಾವಾಗ ತೀಡ್ ನಮಸ್ಕಾರ ಬೇಡ್ಕೊಂಡಿದ್ದಿಲ್ಲಾ ಆಕಿ
ಯಾರು
ಆ ಪರ್ಸುಗ ಲಕ್ಷ್ಮೀಬಾಯಿ ಅಕ್ಕಾ
ಏ ಅಲ್ಲಿ ಜವಳ ಅಲ್ಲಿ ರೋಡ್ಲು ಬಂಡಿ ಹುಲ್ಲಿಗ ಮುಗ ತಗದಾಳ
ಹುಂ ಅಲೆಗ ಹೋಗ್ಯಾರ ಎನ್ ಮಾಡ್ಯಾರ ಅವ್ರು
ಏ ಅಲ್ಲಿಗ್ ಹೋಗಿಲ್ಲಾ ಅದೇ ಬಸ್ಸಿಗೆ ಅವರು ನಾವು ಕೂಡೆ ಹೋಗಿವಿ. ಆ ಬಸ್ಸಿಗೆ ಬಂದಿಲ್ಲ ಅವರು ರೌಡ್ಲ ಬಂಡಿ ಅಲ್ಲೇ ಅದ
ಹುಂ
ಹುಂ ಅಲ್ಲಿ ಹುಲಿಗೆಮ್ಮನ ಮುಂದ ತಗದಾಳ
ಹುಂ ಹುಲಿಗಮ್ಮನ ಈಗ ಬ್ಯಾರೆ ಕಡೆ ಹೋದ್ರನ
ಬಾ ಇಲ್ಲೇ ಇಳದರ ಅವರು ಹುಣಸಗಾಗ
ಹ
ಅಯ್ ಯಾಕಪ್ಪರ್ಸ್ ಮತ್ ಬಂಬ್ಗುಡ್ಕತ್ರ ಅದೇ ಬಸಿಗೆ ಬರ್ಬೇಕಕ್ ಇಲ್ಲ ಅಂದೆ ಇಲ್ಲಿಂದ ಜ ಸಂಜ. ದೊಡವ್ವ ಅಂದ
ಹ್ಮ್.
ಆಕಿ ಈ ಕೇಳಿದೆ ಜೈಸೀರ ಯಾಕಯ್ಯ ಮಾಡಕತಿಲ್ಲಯ್ಯನನ ಯಾಕ.
ಆಯ್ತ್ ತಗರವ ಸರಿವ ತಸ್ತಿ ತತೋ
ಆ.
ಮತ್ತೆ ಆಚಟಿನಿ ತೊಗೊ